ಹಲೋ ಕೆೇಳಸಕತ್ಲ್ ಕೆಳಸಕತ ದಲ್ಲ
ಕೇಳಸಕತ್ತಿದ ಅಕ್ಕ ಏನ್ ಮಾಡಕತ್ತ ಹಲೋ
ಕೇಳ್ಸಕ್ತದಾ ಹಲೋ
ಕೇಳತದ ಅಕ್ಕ ಏನ್ ಮಾಡಕತಿ
ಅಡ್ಗೆ ಮಾಡ್ಬೇಕಕ್ಣ ಅನಕ್ ಇಟ್ಕೊಂತೀನಿ ಅನಕ ತಿನಲ್ಲ
ಹಲೋ
ಹಲೋ ಅನ್ನ ಕಿಟ್ಟಿನಿ
ಅನ್ನ ಕೆ ಇಟ್ಟಿದಿ
ಕಿಟ್ಟಿನಂದ ಹಾ
ಆ
ಅನ್ನ ಮಾಡಕ್ ಇಟ್ಟೀಿನಿ ಈಗ
ಹ
ನಾ ಮಾತಾಡೋ ಕೇಳಸಕ್ತದ ಇಲ್ಲಣ್ಣ ನೀ
ಕೇಳಿಸತದ ಕೇಳಸ್ತದ ಅಕ್ಕ
ಹ ನೀ ಅಲ್ ಅಲ ಅಂತ ಹ ಅಲ ಅಲ್ಲ ಅಂತ ಇಪ್ಪ ಸರಿ ಯಾಕ ಅಂತಿದ್ದಣ್ಣ ಬಸ್
ಇ ಕರೆಕ್ಟ್ ಅ ಪಸಕ್ಕಿ ವಸ ಲಕ ಅದಕ್ಕೆ ಅ
ರೆಡಿ ಆಗಿದ್ದೀನ
ಹಾ ಮನನ್ ಕೆಲ್ಸ ಅದೆಲ್ಲ
ಹ್ಮ
ಮ ಕೆಲ್ಸರ್ ಗತ್ತ
ಸ್ವಲ್ಪ ಮಾಡಗತ್ತನ್ವಾ ಮಾಡಕತ್ತನ್ ಕೆಲ್ಸ ಏನ್ ಮುಗ ಅಣ ಮನ್ಯಾಗಿದ್ರೆ ಕೆಲ್ಸಾನೇ ಮುಗಿಯಲ್ಲ ಅಣ್ಣ ನಿಮ ಹಂಗೆ ಕಂಟಿನ್ಯೂ ರಾತ್ರಿ ಮಕ್ಕತನ ಮಾಡ್ರ ಮ ಕೆಲಸ ಆಗ್ತಾರ ಮತ್ತೆ ಬೆಳಕತ ಕೆಲಸ ಮಾಡಿ ಬೆಳಕಲ್ತನ ಕೆಲಸ ಇರುತ್ತ ನಾವೇ ರೆಸ್ಟ್ ಬೇಕು ಬಾಡಿ ಅಂತ ಹೇಳಿ ಕೆಲ್ಸ ಬಿಟ್ಟು ಕೊಡ್ಬೇಕಕ್ ನೋಡ್ತವ
ಹೌದ
ಹು ಮತ್ ಮಾಡಿದ ಹಂಗೆ ಇರ್ತವ್ ಗೊತ್ತ ಕೆಲ್ಸ ಹೌದ ಓಕ ಸಾಕಾಗ್ಯದ ಕೆಲ್ಸ ಮಾಡ ನನ್ಗತ್ರಿ
ಅಲ್ಲ ಸಿಸ್ಟರ್
ಹ್ಮ ಸಾಕಾಗಿದೆ ಅಂದೇ ಕೆಲ್ಸ
ಹಲೋ ಸಿಸ್ಟರ್
ಹೇಳಪ್ಪ ನೀ ಕೇಳ್ಸುತ್ತಿಲ್ ಹೇಳ್ ಇಪ್ಪತ್ ಸಲಿ ಅಲ್ಲಾ ಇಪ್ಪತ್ತು ಸರಿ ಹೋದ್ರರುಬೇಡ ನಾನ್ ಹೇಳ ಕೆೇಳಸತಿಲ್ ಚೆಂದ ಹೇಳು
ಏನ್ ಕೊಡ್ತಾರೀ
ಯಾವಾಗ
ಅಲ್ಲರಿ ಹಾ ಹೌದ್ರಿ ವರ್ಕ್ ಏನ್ ಕೊಟ್ರಿರು ಕಾಲೇಜಿಗೆ ಕೊಡ್ತಾರೆ ವರ್ಕ್ ಎಲ್ಲನ್ ಕೊಡ್ತಾರೆನೋ
ಅಲ್ಲ ಮತ್ ನಾ ಕಾಲೇಜ್ ಇದ್ರು ಒಂದೇ ಸರಿ ಬಿಟ್ಟಿವಲ್ಲಣ
ಅಲ್ರಿ
ಹ್ಮ್ ಹ್ಮ್ ಏನಿಲ್ಲಣ ಟೆಸ್ಟಿಗೆ ಅಷ್ಟೇ ಪ್ರಿಪೇರ್ ಆಗಿ ನಮ್ ಕಾಲೇಜ್ ನಿಮ್ ಕೇಜ್ ಒಂದೆ ಅಣ್ಣ ಟೆಸ್ಟಿಗೆ ಪ್ರಿಪೇರ್ ಆಗು ಆಯ್ತು ನಾ ನೂರ್ ನಾಕಕ್ ಸರ್ ಏನಂತ ಕಂಟ್ರಾ ಸ್ಪೆಕ್ಟಿಕ್ ಕಂಟ್ರಾಸೆಪ್ಟಿವ್ಸ್ ಹೇಳರ್ ನೋಡ ಅದೊ ಒಂದು ಸ್ವಲ್ಪ ಅದಿಕ್ಕೆ ಒಂದು ಸ್ವಲ್ಪ ಪ್ರಪೇರ್ ಆಗು
ಹಾ
ಹೆಂಗ ಆಯ್ತಾ ಗುರ್ನ ಲಡ್ಲಡ್ತ ಹ್ಮ ಒಸಿ ಒಸಿನೆ ಹೋದ್ರ ಇರ್ತಾನ ನಾವು ಹೋಗೋ ಮುಂಚೆನೇ ನ್ಯಾಷನಲ್ ಹೆಲ್ತ್ ಮಷಿನ್ ಅಂತೇಳಿ ಅದೊಂದು ಪಾಠ ಮಾಡೋರೇ ಅಷ್ಟೇ
ಹೌದ್ರೀ
ಹ್ಮ್
ಹಾ
ಓದ್ನೀ ನೀ ಓದಿದಣ್ಣ ಮೊದ್ಲು ಟೆಸ್ಟಿಂದ ಓದಿದಿ
ಓದಬೇಕ್ರಿ ಟೆಸ್ಟಿಂದು ಓದಿಲ್ರಿ ಅದಕ್ಕಿ ನಿಮ್ ಮಾತ್ರ ಕ್ಲಾರಿಫೈ ತಕೋಬೇಕು ಅಂತ ಕಾಲ್ ಮಾಡಿನ್ರಿ ಅದ್ರಕ್ಕ ನಮ್ಗ ಸ್ವಲ್ಪ ಗೊತ್ತಾಗಲ್ರಿ ಅದಕ್ಕೆ
ಎಲ್ಲ ಗೊತ್ತಾಗುತ್ತೆ ನಮಗೆ ಗೊತ್ತಾಗಲ್ಲ ನೆಟ್ಟಗೆ ನಮಗೆ ನಾವು ಓದಿದ್ರೆ ಗೊತ್ತಾಗುತ್ತೆ ಓದಿಲ್ಲ ಅಂದ್ರ ಗೊತ್ತಗಲ್ಲ ನಮಗೆ ಕೆಲಸೆದಾಗೆ ಬಿಜಿ ಹಾಗಿಬಿಡ್ತೀನಿ ಹ್ಮ್ ಅಣ್ಣ ಗಾಡಿ ಮ್ಯಾಗ ಹೊಂಟೇನು
ಹೌದ್ರೀ ಗಾಡಿಮ್ಯಾಗ ಹೊಂಟಿನಿ
ಹ್ಮ್ ಫೋನ್ ಅಣ್ಣ ಮತ್ತ್ ಫೋನಿಗೆ ಮಾತಾಡ್ಕೊಂಡು ಹೋದ್ರೆ ಯಾರ ಪೊಲೀಸ್ ಅವ್ ಇಡಿಯಾಗ
ಇಲ್ರರಿ ಇಲ್ಲೇ ಸ್ವಲ್ಪ ಇಲ್ಲ ಒಳಗೆ ಏನ್ ಹೊಂಟೀಲ್ರಿ ಇಲ್ಲಕ್ಕ ಇಲ್ಲ ಇಲ್ಲಿ ಹಾಸ್ಟೆಲ್ದಾಗ ಇರ್ತೀನ್ರೀ ಇನ್ನೊಂದು ಹಾಸ್ಟ್ಗೆ ಹೋಗ್ತಿದೆ
ಹಂಗಲ್ರರಿ ಈಗನ್ ಕಾಲನೇ ಸರಿ ಇಲ್ಲ ಬರಿ ಎಲ್ಲಿ ಬೇಕಲ್ಲಿ ಪೋಲಿಸಾರು ಇಡಿಯಕಾತರ ರ ಅಂತ ಅದಕ್ಕೆ ಮತ್ತೆ ಹುಷಾರಾಗಿ ಫೋನ್ ನೋಡ್ರಿ
ಅವ್ರದನ್ ಕರೆಕ್ಟ್ ಅದಲ್ರಿ ನಾ ಮಾಡದಕ್ಕೆ ಇಡೀತಾರೆ
ಹುನ್ರಿ ಈಟಿಟಕ್ಕೆಲ್ಲ ಇಡಿದ್ರೆ ಏನ್ ಮನೆಗೋ ಏನೋ ಟೆನ್ಶನ್ ಆಗ್ತರಾ ನಮ್ಮ ಮನೆಯಾಗ ಎರಡ್ ಗಾಡಿ ಹಿಡದು ಕುಂತಾರೀ ಇವತ್ತು
ಹ್ಮ್ ಈಗ ಏನ್ ಮಾಡ್ಬೇಕು ನೋಡ ರೀ ನಾವು
ಅಲ್ರಿ ಇವಾಗ ಅಡಗೆ ಏನ್ ಅಡಗೆ ಎಲ್ಲಾ ಮಾಡಕ್ ಬರ್ತ ನಿಮ್ಗ
ಕಲ್ತೀವ್ರಿ ಈಗೀಗ ರೀಸೆಂಟ್ ಆಗಿ ಮಾಡದ
ಹ್ಮ್ ಏನ್ ಕುಕಿಂಗ್ ಮಾಡ್ತೇರಿ ಏನ್ ಮಾಡ್ತೇರ
ಹ್ಮ್್ಮಹು ಎಲ್ಲಾ ತರ ಫುಡ್ ಐಟಮ್ಸ್ ಇದರ ಮಾಡಕ ಇಂತದ ಏನ್ ಮಾಡಕ್ ಬರಲ್ಲ ಅಂತಿಲ್ಲ ಎಲ್ಲಾ ರೆಸಿಪ ಹು ಬರ್ತತಿ ಮಾಡಕ್
ಹೌದ್ರಿ ಇವಾಗಿನ ಕಾಲ ಎಲ್ಲ ಗರ್ಲ್ಸ್ ಎಲ್ಲ ಅಡಗ್ನನೆ ಮಾಡಕ್ ಬರಲ್ಲ
ಅನ್ನ ಬತಿ ಈಗಿನ್ ಜನ್ರೇಷನ್ ಹಂಗೆ ಆದ್ರಿ ಬಟ್ ನಾವ್ ಏನು ಮಾಡಕ್ ಆಗಲ್ ನಮ್ಮ ಮನೆ ಆತರ ಪ್ರಾಬ್ಲಮ್ ಆದ ಸೊ ಹಂಗಾಗಿ ನಾವು ಕುಕ್ ಮಾಡೋದೆಲ್ಲ ಬೇಗ ಬೇಗ ಕಲ್ತೀವಿ.
ಒಪರೇ
ಹ್ಮ್ ಯೂಟ್ಯೂಬ್ ನೋಡಿ ಎಲ್ಲಾ ಹೊಸ ಹೊಸ ಐಟಂ ರೆಸಿಪಿ ಎಲ್ಲ ಕುಕ್ ಮಾಡ್ತಿದಿವಿ ನಾನ್
ಹೌದ್ರೀ
ಹ್ಮ್ ಹೊಸ ರೆಸಿಪಿ ಏನಾರ ಕುಕ್ ಮಾಡಬೇಕಾದ್ರೆ ಯೂಟ್ಯೂಬ್ ನೋಡಿ ಕುಕ್ ಮಾಡ್ತೀವಿ ನೋಡಿ.
ಯೂಟ್ಯೂಬ್ ಕುಕಿಂಗ್ ಮಾಡ್ತಾರ ಉಸೆಸ್ ಮಾಡ್ತಿರ ಯೂಟ್ಯೂಬ್ ಕುಕಿಂಗಾಗಿ
ಹ್ಮ
ಯೂಟ್ಯೂಬ್ ನೋಡ್ಬೇಕು ಅದ ಏನೇನ್ ಏನೇನ್ ಐ ಐಟಂ ಎಲ್ಲ ರೆಡಿ ಹ್ಮ್ ಏನೇನ್ ಐಟಂ ರೆಡಿ ಮಾಡಕೋಂತರ ರೆಡಿ ಮಾಡ್ಕೊಂತೀವ್ರೀ ಆಯ್ತು ಆಮೇಲೆ ಅವ್ರು ಎಳದಂಗೆಲ್ಲ ಮಾಡ ನಾವ್ರು ಅವ್ರು ಹೇಳಿದ್ದಂದು ನಾವ್ ಮಾಡೋದಂದು ಇನ್ನೊ ಒಂದೋಗಿ ಒಂದ್ ಒಂದೋಗಿ ಒಂದ ಆಗತೆದ
ಹಾ ರೀ ಚಲೋ ಆಯ್ತಲ್ರಿ ಎಲ್ಲಾ ಅಡಿಗೆ ಬರ್ತ
ಅಣ್ಣ ನಾ ಹೆಂಗನ ಮಾಡಿ ನಮ್ಮ ಅಣ್ಣನ ವರ್ಸ್ ಸುಮ್ಮು ಅಂತಾರೆ ಅದೇ ಒಂದ ದೊಡ್ ಖುಷಿರಿ ನನಗೆ
ನಿಮ್ಮ ಅಣ್ಣವರೆಲ್ಲ ಸುಮ್ನೆ ಹೊಡ್ತಾರ.
ಸುಮ್ನೆ ಉಣತಾರಿ ಅದೇ ಒಂದ ದೊಡ್ಡ ಕು
ಏನಾಗೆದ್ರಿ
ಅಲ್ರೀ ಇವಾಗ ನಮ್ ಸಿಸ್ಟೆರ್ ಗೆ ಅಡುಗೆ ಮಾಡಾರ ಕಷ್ಟಪಟ್ಟು ಮತ್ತೆ ಅವ್ರಿಗ್ ಬೇಜಾರಾಗುತ್ತ ಅಂತ ಉಣ್ತಾರ.
ಏ ಹಂಗೇನ್ ಇಲ್ಲ ರಿ ಏನನ್ ಆಯ್ತ ಅಂದ್ರ ಮಕ್ ಮಕ್ಕಕ್ ಹೊಡೆಂಗ ಹೇಳ ಬಿಡ್ತಾರಿ. ನಮ್ಮಣ್ಣು ರಂಗ ಅಲ್ಲ.
ಹ್ಮ್
ಆ ತುಂಬಗ ತುಂಬಾ ರೇರ್ ಕೆಲ ಒಂದ್ಸರಿ ಅಡ್ಗಿ ಚಲೋ ಆಗ್ಲಿಲ್ಲ ಅಂದ್ರೂ ಚಲೋ ಆಗ್ಯದ ಅಂತ ಅಂತಾರ ಒಂದೊಂದ್ ಸರಿ ಚೊಲೋನೆ ಮಾಡಿದರ ಚಂದ ಆಗ್ಯದ ಅಂತಾರ ಹಂಗ
ಹೌದ ರೇ
ಹ್ಮ್ ಚೊಲೋ ಅದನ್ ನಮ್ಮ ಅಣ್ಣನ ಸುಮ್ ಸುಮ್ ಏನ್ ಬೇಕದ ಹೇಳಿ ಹ್ಮ್ ಏನ್ ಮಾಡ್ಯರಿ ಸ್ಪೆಷಲ್ ನಿಮ್ಮ ಹಾಸ್ಟೆಲ್ದಾಗ
ನಮ್ಮ ಹಾಸ್ಟೆಲದಾಗ ಶೀರಾ ಮಾಡ್ಯಾರ ಇವತ್ತ. ಮತ್ತ ಫ್ರೈಡೆ ಅಲ್ವಾ ಫ್ರೈಡೆ ಸಾಂಗ್ ಸಾಯಂಕಾಲ ಸ್ಪೆಷಲ್ ಅಂದ್ರೆ ಸ್ವೀಟ್ ಇರುತ್ತೆ
ಹ್ಮ್ ಇವತ್ತೇನಾದ್ರು ಹಬ್ಬ ಏನ್ ನಿಮ್ಮ ಅಕ್ಕಳಿಗೆ
ಆರು
ಇವತ್ತೇಏನಾದ್ ಹಬ್ಬನಾ
ಅಬ್ಬಲ್ರಿ ಶಟರ್ಡೇ ಯಾವಾಗಲೂ ಸ್ವೀಟ್ ಇರುತ್ತೆ ಸಾಯಂಕಾಲ
ಹ್ಮ ಸ್ಯಾಟರ್ಡೆ ಸ್ವೀಟ್ ಮಾಡ್ತಾರ ಎಲ್ಲಾ ಅಷ್ಟ ಸ್ಯಾಟರ್ಡೆ ದಿನ ಮಾಡ್ತಾರ ನಿಮ ಬರಿ ಫ್ರೈಡೆ ಮಾಡ್ತಾರ ಏನ್ರಿ ನಿಮ್ಮ್ ಹತ್ರ
ಹಾ ನಮ್ಮ ಹತ್ರ ಫ್ರೈಡೇ ಮಾಡ್ತಾರ
ಹ್ಮ್ ಎಲ್ಲಾ ಹಾಸ್ಪೆಟಲ್ಲಿ ಸ್ಯಾಟರ್ಡೆ ಬಂತ ಅಂದ್ರೆ ಸ್ವೀಟ್ಸ್ ಮಾಡ್ತ ಅದ ಕೇಳ
ಹೌದ್ರಿ
ಹ್ಮ್ ರೀ
ಹ ಸಾವಾಗ ಪೈಸ ಇಲ್ಲ ರೀ
ಹ್ಮ್ ಹಗೇನಾ
ಅದ ಏನೋ ಒ ಶೀರಾ ಮಾಡ್ಯಾರ ಶೀರಾ ಶೀರಾ ಮಾಡ್ಯಾರ
ಶಿರಾ ರವಾ ಹಾಕಿ ಮಾಡ್ತಾರದ ಅದೇನ್
ಹಾ ಹದ್ಞಾನನ್
ಹಾ ಇದು ಈಗ ಗೋಧಿ ಹಾಕಿ ಮಾಡದ ಇನ್ ರವ ಹಾಕಿ ಮಾಡದ
ರವ ರವ ಯಕ ಮಾಡತತಿರಲ್ಲ ನಿಮ ಗೊತ್ತರ್ಬೇಕಕ್ಂದ್ರ ಎಲ್ಲ ಕುಕ್ಕಿಂಗ್ ಮಾಡ್ತಿ ಅಂತೀರಾ ಹಾ
ಶರಾ ನಾನು ಒಂದೊಂದ್ ಸರಿ ಅವ ಸಣ್ಣ ರವ ಹಾಕಿ ಮಾಡ್ತನ್ ರ ಅಐತೆ ಕೇಳಕತ್ತನಿ
ಹ ರ
ಹ್ಮ ಅದಕ್ಕೆ ನಿಮ್ಮ್ ಹೊಸ್ಲಲ್ಲಿ ಏನಾದ್ರು ಬೇರೆ ವೆರೈಟಿ ಆಗಿ ಮಾಡಿದಾರೇನೋ ಅಂತ ಅನ್ಕೊಂಡೆ
ಹಂಗೇನ್ ಇಲ್ರರಿ ನಮ್ಮ ಎಲ್ಲಾ ಕಡೆ ಹಂಗ್ ಮಾಡ್ತಾರ ಹಂಗಗೆ ಮಾಡ್ತಾರ
ಹ್ಮ್
ಮ ಹ್ಮ
ಇವದ ಬೆಳಿಗ್ಗೆ ಸಾರಿ ನಾಳೆ ಬೆಳಿಗ್ಗೆ ಏನ್ ಅಡ್ಗೆ ಮಾಡ್ಬೇಕು
ನಾಳೆ ಬೆಳಿಗ್ಗೆ ನಮ್ಮಲ್ಲಿ ಇಡ್ಲಿ ಇರುತ್ತ ಶನಿವಾರ
ಇಡೀ ಮಾಡ್ತಾರ
ಇಡ್ಲಿ ಮಾಡ್ತಾರ ನೋಡ್ರಿ
ಹ್ಮ್ ಚಲೋ ಆಯ್ತು ವರ್ಷ ಮು ಕೊಟ್ಟ
ಏನ್ರರಿ
ಚಲೋ ಬೆಸ್ಟಲ್ಲ ಫುಡ್ ಫೆಸಿಲಿಟಿಸಸ್ ಎಲ್ಲ ಚಲೋ ಹ್ಮ್ ಫುಡ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗ ಅದು
ಹೌದ್ರೀ
ಮೂರು
ನಮ ಕ್ಲಾಸ್ ಮೇಟ್ ಅಲ್ಲಿ ಒಬ್ರು ನಮ ಸಿಸ್ಟರ್ ಇದ್ದಾಳೆ ಅವ್ ಅವ್ರು ಕೂಡ ಚೆನ್ನಾಗಿ ಮಾಡ್ತಾರೆ ಅಡುಗೆ
ಯಾರ ದಿವಸ
ನಮ ಸಿಸ್ಟರ್ ಸ್ವಂತ ನ ಕ್ಲಾಸ್ ಮೆಂಚ ಹ್ಮ್ ಹ್ಮ್ ಶ ನಮ್ ಶಿಕ್ಷಕ ಅದಾರೆ ಚೆನ್ನಾಗ್ ಮಾಡ್ತಾರೆ ಹಾರಿ ಎಲ್ಲ ಚೆನ್ನಾಗ ಕುಕ್ಕ ಎಲ್ಲ ಚೆನ್ನಾಗ್ ಬರ್ತವ್ರೀಗ
ನಾಳಿಗ್ ಒಂದ್ಸರಿ ತಗೊಂಬರ್ರಿ ಟೇಸ್ಟ್ ಮಾಡ್ರಿ ನಿಮ್ ಮಾಡ್ತಾರ ಅಂತ
ಹೌದ್ರೀ
ಹ್ಮ್ ನಿಮ್ ಸಿಸ್ಟರ್ ಕೈಯಿಂದ ಊಟ ಮಾಡಾಂಗ ಆಗ್ಯದ್ರಿ ನಮಗ್
ಹ್ಮ್
ಹ್ಮ್
ಅದ್ಕೇನ್ ಬಿಡ್ರಿ ನಾವೇಲ್ಲ ನೀವ್ ಉಣೋದ್ ಹೆಚ್ಚ ನಾವ್ ತರೋದ್ ಹೆಚ್ಚರ್ರೀ
ಆಯ್ತ್ ನಾಳೆ ಬೆಳಗ್ಗೆ ತಗೊಂಬಾರ್ರಿ ಮತ್ ನಿಮ್ ಸಿಸ್ಟರ್ ಭಯಂಗಾಳರೀ ಸುಮ್ಮ ಅಂದೇ ಅವ್ರ ಇವರಿಗ್ ಯಾಕ ಹೋಯ್ತಿತಂದ್ರ ಏನ್ ಮಾಡ್ತಿರಿ
ಏ ಹಂಗೇನ್ ಅನಲ್ರಿ ನಮ್ ಸಿಸ್ಟರ್ ಏನ ಅನ್ಕಲ್ಲ
ಹ್ಮ್
ಹ್ಮ್ ಹ್ಮ್ ಅನ್ಕೋಲ್ಲ ಅವರು
ಹ್ಮ್ ನೀವ್ ಅನ್ಕೊಂಡಷ್ಟು ಈಸಿ ಆಗಿರಲ್ ಅಲ್ಲ ರೀ ನಿಮ್ ನೀವ್ ಅನ್ಕೊಂಡಷ್ಟು ನಿಮ್ ತಂಗಿ ಮಬ್ಬು ಇರಲ್ಲರೀ
ಹಾ ಹಾ
ಹ್ಮ್ ಇವಾಗ ಎಲ್ಲ ಕ್ಲೆವರ ಈಗಿನ್ ಜನರೇಶನ್ ಹೇಳ್ರಿ
ಹಲೋ ಸೊಪ್ಪು ಟೈಮ್ ಆಗಿತ್ತು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಆಮೇಗ ಕಾಲ್ ಮಾಡ್ಲಾರೀ ನಿಮಗ್
ಯಾಕ್ರೀ
ಸ್ವಲ್ಪ್ ಕೆಲ್ಸ ಇತ್ರಿ ಆಮೇಲ ಮಾಡ್ತೀನ್ ತೋಗೋರಿ
ಆಯ್ತೊರಿ ನಿಮ್ಮ ಮುಸಡಿನಾ